ಓ
ಹಲೋ
ನಮ್ದೇ ನಮ್ ಗಿಡೋ ನಿಂತ ಹಾರ್ ನಡ್ಸೋದಂತ
ಬ ಸೌಕರ
ಅಯಾ ಅವರ್ದಲ್ಲ
ಹದ್ರಿ
ಅರ್ದ ಯಾರ್ದೋ ರಿಲೇಷನ್ದನ ಯಾರ್ದೋ ಇತನು
ಹಾ ಎಲ್ಲ ಕನ್ಸಿಡರ್ ಆಗಲ್ಲ ಹೋಗಿರಿ ಎಂತ
ಹಾ ಆಯ್ತು ಹಂಗತ್
ಗರಿಬಿಡಿದರನ್ನ
ಹ್ಮ ಪಾ್ಯಾರೆ ಇವ್ರ ಯಾರ ತಾರೆ ಎಲ್ಲ ತೊಗೋಷ್ಟೇನಿಲ್ಲ ಅದಕ್
ತಗರಿ
ಹೋಗ್ಬೇಕೇಕ್ ನೋಡೋಣ ಬೆಂಗ್ಳೂರ್ಕ ಹಿಂಗ್ ಕಳಸ್ತೀನಿ ಹೇಳ್ಬಾರ್ದು
ಅದು ಬೆಂಗೂರ ಬೆಂಗೂರು ಅಂದ್ರೆ ಇನ್ ಸವಂತೂರು ಅಲ್ಲಿಂದಂಗ ಗಿರೋ ರ್ ಊಟಕ್ಕೆ ಹೋಗತಾವ ಇರ್ಲಕ್ ಪಿಜಿಂದ ಇರ್ಂದ್ರ ಬಿ ಸುಮ್ಮ್ ಒಂದ
ಟಜಿ ಇತ್ತಾ ಟ ಜಿ ನ್ ಇರ್ತಾರ ಹೇಳು ರೂಮ್ ಮಾಡ್ತೀನಿ
ಹ್ಮ ನೀವ ನಿಮ್ ಪಾರೇನ ಇಬ್ರು
ಹ ಹಷ್ಟ ಅದೇ ಅಂತಪ್ಪ
ಅದ ನ ಬೋಗತತ ಹ್ಮ್ ಕಹ್ಲಿ ಹ ಕಹ್ಲಿ ಹಂಗ ಅಂದ್ರ ಹುಡ್ಗ ಹುಡ್ಗಿ ಬಿಲ್ ಬೆಂಗಗಳೂರ ಅವ ಅಂತ ಭಾಳವ
ಹೌದು ಅೋಕ ನಂಗು ಅದೇ ಒಂದು ದಿನ ರೀಲ್ಸ್ ಬಂದ ತ್ತಪ್ಪಾ ಹಾಕ್ ಹಾಕಿದ್ ಹಂಗಗೆ ಯಕ್ದನ್ ಬಂದಿತ್ತು ಹಂಗ ಎತದ ಅವಳ ಹಿಂಗಿ ಬ್ಯಾಡಪ್ಪಾ ಎಷ್ಟು ದೂರ ಇಡ್ತ ಅ ವ ಅಸ್ು ಚಲೋ
ಹಂಗೇನಿಲ್ಲ ಸನರ್ರ ಏನಾಗಲ್ಲ ಬಿ ಮ ಅ ಮಳಿಯ ಆಗಟ್ಟಿಗೆ ಮಕ್ಕಳ ಪೋಟ್ಟದ ಇರ್
ಹ ಎಲ್ಲಾ ಬ್ಯಾಡಪ್ಪ
ಅ ಹೇಳಿದಪ್ಪಾ ನ ಹೆಂಗಗೆ ಮೂಡಿದ್ದು
ಹಾ ಅಯ್ ಆ ಕಡೆ ನಿಂತು ಅದೇ ಪ್ಲಾನ್ ಹಾಕೋಲಿವ್ ಹಿಂಗ್ದ
ಹ್ಮ್ ಕಲಿಿಂದ ಬ ಬಾರಿ ಮರ್ತ
ಯಾಕಾ
ಇರ್ಬೇಕು
ಏನೋ ಅಪ್ಪ ಸದ್ಯ ಕಂಪುನ ಎಲ್ಲೂ ಇರಲ್ಲ
ಎದುರು ಎ್ದರು ಪಲಲಿ ಅವ್ರ ಮ ನೋಡೋುದು ಎ ಹೇಳೋದ್ರ್ ಸಂಘಟ ಕೂಡೋದ ಅವರ್ ಸಂಕಟ
ಸಾಗತ ಇದರು ಮತ್ತೆ ಆಮೇಲೆ ಹೇಳ ಮತ್ತೇನ್ ಹೇಳ ನಡ್ದಪ್ಪ ಔಟ್ ಆಫ್ ಕಂಟ್ರಿ
ಔಟ್ ಆಫ್ ಕಂಟ್ರಿಲ್ಲಾ ಇಂಡಿಯಾದಾಗ ಕರೆಕ್ಟ್ ಕೋಲಿ ಹಂಗ ಇದೇ ಅಂದರ ಕೋಲಿಂಗ ಅಂದಿ್ರ ಏನ್ ಹೇಳಿಲಿಂಗ
ಹ್ಮ
ಈ ಹುಡುಗ ಹುಡುಗಿ ಇಬ್ರಿಗೂ ಒಪ್ಪಂದ ಇರಬೇಕು
ಹ್ಮ್
ಅಂತವ್ರಗ ಅಷ್ಟೇ ಬೆಂಗಳೂರ್ದಾಗ ಇರ್ಲಕ್ಕ ಜಯ ಕೊಡ್ತಾರ
ಸದ್ಯಕ್ಕೆ ಏನಿಲ್ಲ ಸದ್ಯಕ್ಕ ಸದ್ಯಕ್ ನಾವ ಅವಕತಾನ ಪಿ ಜಿ ಹ ಜಿ ಮಾಡಗತಿೀರದು
ಈ ಮ ಹ ಕೋ ಕೋಲಿ ತಂಬಿ ಕುಡ್ರಂತ ಕುಡಲ್ಲ ಅಾರವೆ
ಇಲ್ಲ ಅೋ ಒಂದು ತಪ್ಪಾ
ಅದು ಹಂಗ ಪಿ ಜಿ ಬರ್ಲಿ ಪಿ ಜಿ ಆದದು ಇರ್ತವ ನ ಕಲ್ ಹೋದ್ರ ಅಂದ್ರ ಒ ಕೇಳ ಹಾತನಿ
ಆಯ್ತು ನಿಂಗೆ ಫೋನ್ಸ್ತಿು ಇನೊ ಬ ನೀ ಎಡು ತಿಂಗಳು ನೋಡಷ್ಟೆ
ಹವಾ ಕೌಂಟ್ನ್ ಚಾಲೂ ಆಗಂದ್ರಿ್ಯ
ಹಾ ಅದಕ್ಕಲ್ಲ ಎದಕ್ಕ ಇಲ್ಲ ನಾವ್ ಅಟ್ ನಂದ ಬ್ಯಾಂಕ್ ಒಳ ಅಕೌಂಟ್ ಒಳ ರೊಕ್ಕ ಇರ್ಬೇಕಪ್ಪಾ ಜಾಸ್ತಿ ನಂಗ ನಂಗ್ ಮೊ್ನ ಕರ್ ಜಾಸ್ತಿ ಮಾಡ್ತೀನ ನಂಗ ಬೇಕಪ್ಪ ಅ ಮೊದ್ ನಾ ಬೆಂಗ್ೂರ್ಕ ಹರಕ ಕಳಿಸಸ್ತೇನಿ ಹ
ಹ್ಮ್
ಅಂದ ಪ್ಲಾನ ಬಾಳಾವ ಬಾ ಕೂಡ ನಲ್ಲ
ಹೊಮ್ಮ್ ಎರಡ್ ಸಾವಿರ ರೂಪಾಯಿ ತೊಂದರ್ಲಲ್ಲ ಯಾವ್ ಕೊಡ್ತಿರಿ ನೀವು
ಯಾತ್ರಿ ಎತೇರ್ತಡಿಕೋಗು ತಿ
ಒಂದ್ ಸಾವಿರ ಅದು ಒಂದ್ ಸಿರ ಆ ಅವಗ ಒಂದ ಅವ ಕೊಟ್ಟ ಮತ್ತೆ ಎರಡ್ ಸಾವಿರ ಕೊಟ್ಟಿನ ನ ಯಾವಾಗ ಕೊಡ್ತರಿ ನೀ ಕೊಟ್ಟಿ ಮತ್ನ ಎರಡ್ ಸಾವಿರ ಕೊಟ್ಟಿ ನೀ ಗರಿಬು ಇದ ಮಾಡ್ಬೇಡ್ರಿ
ನೀಗ ಯಾರ್ ಸ ನೀಂದು ನೀಂದ ಕೊಡ್ತಂತಾವ
ಗರಿಬ ರೋಟಿ ಮ ಕಲ್ಲ ಬಟ ನಾ ಭ
ನಂಬ ಲವಕಲ್ಲ ಫೋಾರ್ಟಿ ತ್ರತ್ರೀ ಕೆ ಇ ದಪಾ
ಅಕ್ಕ ಕನ್ನಡದ ನಲ್ವತ್ ಮೂರ್ ಸಾವಿರ ಅಂತರ
ಹ್ಮ್ ಕನ್ನಡ ಬರ್ತಾವ ನಲ್ವತ್ ಮೂರ್ ಸಾವಿರಿ ಇದೆವು ಬಾಳ ವೇಸ್ಟ್ ಅದಣ್ಣ ಕರ್ರ ಇರ್ದಕ್ಂದ್ರಲ್ಲಾ ಹದ್ೈದ್ ಸಾವಿರ ರೂಪಾಯಿ ಕೈಲಿಂದ ವೇಸ್ಟ್ ಮಾಡ್ಕೊಂಡ ಬಾಳ ೀಲ್ ಆವತ್ತ
ನಿ ನಿಮ್ಮನ್ನು ಅಂತ ಟೈಮ್ಾನ ನೆಮಪಿ ಬರ್ಲ ಕಾಣುತ್ತ ಈದಾ
ಹದೈ ಸಾವಿರ ರೂಪಾಯಿ ನೀ ಏನ್ ಕೇಳ್ತೀನ ಅಂದ ಮಲ್ ರೊಕ್ಕ ಐತಿ ಅಂದ್ರಲ್ಲಾ ಹೆಂಗ್ ಖರ್ಚು ಮಾಡ್ತೀನ ಅಂದ್ರ ಕೆಳಂಗೆ ಇಲ್ಲ
ಸಪಡ ಸರ್ ಕಳಗೆಲ್ಲ ಸೇಪಡ
ಹದ್ೈದು ಸಾವಿರ ರೂಪಾಯಿ ವೇಸ್ಟ್ ಮಾಡ್ ನ ಫಾಲ್ತು ಮ ಹದ್ಿನೈದು ಸಾವಿರ ರೂಪಾಯಿ ನಾ ಈ ಫೋರ್ ಬಾಳ್ ಲಾಸ್ ಆಗಿನಿ ಹದ್ನೈದು ಸಾವಿರ ರೂಪಾಯಿ ವೇಸ್ಟ್ ಮಾಡ್ಕೊಂಡಣ್ಣ ಆ ಅದ್ೇ ಸಾವ ರೂಪಾಯಿ ಹೆಂಗ್ ವೇಷವಾಗಿಾಗವಂತ ಕೇಳಕೆ ಒಬ್ಬೇಡ ಮತ್ತ ಇಪ್ಪತ್ ಸಾವಿರ ರೂಪಾಯಿ ಫೋನ್ ವೇಷ್ಟು ಮಾಡ್ಕೊಂಡ ಟೋಟಲ್ ಇಪ್ಪತ್ತ ಮೂವತ್ತೈದ್ ಸಾವಿರ ರೂಪಾಯಿ ಹಾಳದ್ನ ಬೇತ ಹ ಕೋ ನೋಡಿ ನ ನಿಮ ಹೋಗ್ತಾ ಈ ಒಟ್ಟಲ್ಲವ ದ ಮರ ಮಾಡಿಯಸ ಇಪ್ಪತ್ತಾವ ರೂಪಾಯಿ ಜಮ ಮೂವ ದಿಂದಾಗ ಹಲೋ ಹಲೋ ಹಲೋ ಅಣ್ಣ ಹಲೋ ಹಲೋ ಹಲೋ ಹಲೋ ಏಲ್ಲ್ಣ ಹಲೋ ಹಲೋ ಹಲೋ ಅಣ ಏ ಅಣ್ಣ ಹಲೋ
ಅರಿ ಬ
ಏ ಅಲ್ಲ
ಹಾ ಮದನ ಮಾಡ ಅ
ಹಲೋ ಏ ಹಲೋ ಅಣ್ಣ ಹಲೋ
ಹಲೋ ಅಣ್ಣ ಹಲೋ